ಹಲೋ ಚೆನ್ನಾಗಿದಿರಾ
ಹಾ ನಾವ್ ಚನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ
ನಾವು ಚೆನ್ನಾಗಿದ್ದೀವಿ ಟೀ ಆಯ್ತಾ
ಹ್ಮ್ ಆಯ್ತು ನಿಮ್ದ
ನಮ್ದು ಆಯ್ತು ನೋಡಿ ಏನ್ ಮಾಡ್ತಾ ಇದ್ದೀರಾ.
ಏನಲ್ಲ ಸುಮ್ಮನೆ ಕುಂತಿದ್ದೇನೆ ನೀವು.
ನಾವು ಹಾಗೆ ಕೂತ್ಕೊಂಡಿದ್ವಿ ನೋಡಿ ಖಾಲಿ ಹಾ ಮನೇಲ್ಲ ಇದ್ದೀವಿ ನೀವು
ನಾವ ಇಲ್ಲಿ ಹಾಸ್ಟ್ರಲ್ಲ್ಲ ಇದ್ವಿ
ಒಹ್ ಹೌದಾ
ಹ್ಮ್
ಹಾ ಎಷ್ಟು ಜನ ಇದ್ದೀರಾ ಹಾಸ್ಟೆಲ್ನಲ್ಲಿ
ಹಾಸ್ಟೆಲ್ಲ್ಲಿಒಂದ ಎಂಬತ್ ಜನ
ತುಂಬ ಚನ್ನಾಗಿದ್ದೀರಾ ಟೀ ಆಯಿತಾ
ಇಲ್ಲೇ ಟಿ ಸಾಯಂಕಾಲ ಆಯ್ತಾ
ಹಾಂ ಹಾಸ್ಟೆಲ್ನಲ್ಲಿ ಟೀ ಕೊಡ್ತಾರಾ. ಹಲೋ ಹಾ ಕೇಳಿಸ್ತಿದಯಾ.
ಹಾ ಸಾಯಂಕಾಲ ಟಿ ಕೊಡ್ತಾರೆ
ಹಾ ಮತ್ತೆ ಬೆಳಗ್ಗೆ ಏನ್ ಊಟ ಟಿಫಿನ್ ಕೊಡ್ತಾರೆ
ಆ ಬೆಳಿಗ್ಗೆ ಆ ಹಾಲು ಕೊಡ್ತಾರೆ
ಹಾ
ಮತ್ತೆ ನಷ್ಟ ಕೊಡ್ತಾರೆ
ಹಾ
ಮಧ್ಯಾಹ್ನ ಊಟ ನಷ್ಟ ಇವತ್ತ ಶನಿವಾರಲ್ಲಾ
ಹಾ ಹಾ
ಇವತ್ತಐದು ಕೊಟ್ಟಿದ್ರ ಉಪ್ಪಿಟ್ಟು
ಉಪ್ಪಿಟ್ಟಾ ಶನಿವಾರಕ್ಕೊಮ್ಮೆ ಉಪ್ಪಿಟ್ಟ ಕೊಡ್ತಾರಾ
ಹಶನಿರತ್ತನ್ನ ನೋಪಿಟ್ಟೋ
ಹಾ ಹಾ ಒಳ್ಳೇದಯ್ತ್ು ಬಿೇಡಿ ಮತ್ತೆ ಉಳ್ಕಿ ಟೈಮ್ ಇಡ್ಲಿ ದೋಸೆ ಈ ತರ ಎಲ್ಲ ಕೊಡ್ತಾರಾ
ಅದು ಸಂಡೇ ಸಂಡೇ ಒಂದ್ ವ ಒಂದ ವೀಕ್ ಇಡ್ಲಿ ಕೊಡ್ತಾರೆ
ಹಾ
ಒನ್ ವೀಕ್ ಇದು ಕೊಡ್ತಾರೆ ದೋಸ ಕೊಡ್ತಾರೆ
ಹೌದಾ ಮಧ್ಯಾಹ್ನ ಊಟಕ್ಕೆ ಏನ್ ಕೊಡ್ತಾರೆ ಹಾಸ್ಟೆಲ್ ನಲ್ಲಿ
ಮಧ್ಯಾಹ್ನ ರೊಟ್ಟಿ ಮಧ್ಯಾಹ್ನ ರೊಟ್ಟಿ ಪಿಕ್ಸ್ ಕೊಡ್ತ
ಹಾ
ಇ
ಮತ್ತೆ ನೈಟ್ ಊಟಕ್ಕೆ
ನೈಟ್ ಊಟಕ್ಕೆ ಇದು ನೈಟ್ ಊಟಕ್ಕೆ ಚಪಾತಿ ಎರಡು ಚಪ ಎರಡು ಚಪಾತಿ
ಹಾ
ಮತ್ತೆ ಕಾಳಪಲ್ಯ
ಹಾ
ಅನ್ನ ಸಾಂಬಾರ್ು ಕೊಡ್ತಾರೆ
ಓ ಹೌದಾ ಮತ್ತೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ ನಿಮ್ಮೂಊರಲ್ಲಿ
ಈ ಇವತ್ ಮಳೆ ಯತು ಜಸ್ಟ್ ಈವ್ನಿಂಗ್ ಸಾಯಂಕಾಲ
ಮಳೆ ಬಂತಾ
ಹಾ ಬಂತ ನಿಮ್ ಕಡೆ
ನಮ್ ಕಡೆ ಮಳೆ ಏನಿಲ್ಲ ನೋಡಿ ಮೋಡ ಆಗಿದೆ ಬಟ್ ಒನ್ ವೀಕ್ ಇಂದ ಮಳೆನೇ ಇಲ್ಲ ಫುಲ್ ಬಿಸಿಲು ಅಂದ್ರೆ ಬಿಸಲು ಸಿಕ್ಕಾಪಟ್ಟೆ ಬಿಸಲಿದೆ
ಹ್ಮ ನಮ್ ಕಡೆ ಆಯ್ತು ಇವತ್ತು ಮಳೆ ಸ್ವಲ್ಪ
ಇಲ್ಲಿ ಮಳೆನೇ ಇಲ್ಲ ಬಿಸಿಲು ಬರೀ ಬಿಸಿಲು ಮಳೆ ನಮ್ದು ಧಾರವಾಡ ಡಿಸ್ಟ್ರಿಕ್ ನಿಮ್ದು
ನಮ್ದು ಇದು ರಾಯಚೂರು
ರಾಯಚೂರಾ
ಹ್ಮ್
ಹಾ ಒಳ್ಳೇದಾಯ್ತು ಬನ್ನಿ
ತಾಾಲೂಕ ಅದು ನಿಮ್್ದ
ತಾಲೂಕು ಹುಬ್ಳ್ಳಿ
ತಾಾಲೂಕುಬನಾ
ಹಾಂ ನಿಮದು
ನಮ್ದು ತಾಲೂಕ್ ದೇವದುರ್ಗ.
ಹ್ಮ್ ಹ್ಮ್ ಹ್ಮ್
ಸನೆ ಆಗುತ್ತಲ್ವಾ ಧಾರವಾಡಿಂದ ಹುಬ್ಬಳ್ಳಿ.
ಹಾಂ ಧಾರವಾಡ ಹುಬ್ಬಳ್ಳಿ ಒನ್ ಅವರ್ ಜರ್ನಿ
ಒನ್ ಅವರ ನಾ.
ಹಾಂ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ.
ಹಾ ಅದು ಎಷ್ಟು ಟ್ವೆಂಟಿ ಕಿಲೋಮೀಟರ್ ಇದೆ ಅಲ್ಲ.
ಹಾ ಇದೇ ಟೆಂಟಿ ಕಿಲೋಮೀಟರ್ ಇದೆ ಟೆಂಟಿ ಟೆಂಟಿ ಫೈ.
ಟೆಂಟಿ ಟೆಂಟಿ ಫೈಆ. ಮತ್ತೆ ನೀವೇನ್ ಕಾಲೇಜ್ ಹೋಗ್ತೀರಾ ಏನ್ ಮಾಡ್ತೀರಾ.
ಕಾಲೇಜ್ ಹೋಗ್ತಾ ಇದ್ವಿ ಬಿ ಕಾಮ್ ಕಂಪ್ಲೀಟ್ ಆಗಿದೆ. ಇವಾಗ ಹೋಗಲ್ಲ. ಹೌಸ್ ವೈಫ್ ಮ್ಯಾರೇಜ್ ಆಗಿದೆ ನಂದು ಹಾ.
ಮ್ಯಾರೇಜ್ ಆಗಿ ಎಸ್ಟ್ ಇಯರ್ ಆಯ್ತು.
ತ್ರೀ ಇಯರ್ ಆಯಿತು ಮದುವೆಯಾಗಿ.
ಹ್ಮ್ ತ್ರಿ ಇಯರ್ ಆಯ್ತಾ ಹೌದ ಮಗು ನೇಮ್ ಏನು.
ಹಾಂ ಅವನ ಹೆಸರು ದಿಗಂತ.
ದಿಗಂತಾ.
ಹಾ ಹೌದು ಅವನಿಗೆ ಎರಡು ವರ್ಷ ಚಿಕ್ಕವನು ಇದಾನೆ.
ಏನ್ ಫಿಲಿಮ ಅಲ್ಲಿ ಇರೋರೆಲ್ಲ ಅವ್ನು ನೇಮ್ ಇಟ್ಟಿದೀರ ಏನು
ಹಾ ಹ ಹಾಗೇನಿಲ್ಲಪ್ಪಾ.
ಅಲ್ಲ ಅವನೇ ನೆನಪು ಆದಾ.
ಹ್ಮ್ ಹೂ ದೂದಪೇಡ ದಿಗಂತ್.
ಏನು
ದೂದಪೇಡ ದಿಗಂತ ನೆನಪಾದನಾ.
ಹ್ಮ ಹ್ಮ
ಹೌದಾ. ಹಾ ಹಾ ಅವನೇ ಆಟ ಆಡ್ತಾ ಇದ್ದಾನೆ.
ಆಟ ಆಡ್ತಾ ಇದ್ದಾನಾ.
ಹಾ ಆ
ಮನೇಲಿ ಯಾರಾರು ಇದ್ದೀರಾ.
ಮನೇಲಿ ಅತ್ತೆ ಮಾವ ನಾನು ನಮ್ಮ ಹಸ್ಬೆಂಡು ನನ್ನ ಮಗ. ನಮ ಭಾವಾರು ನಮ್ಮ್ ಅಕ್ಕ ಇದ್ದಾರೆ ಹಾ ಒಂದ್ ಆರು ಏಳು ಜನ ಇದ್ವಿ.
ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ ವರ್ಕ್.
ಅವರು ಸೊಸೈಟಿನಲ್ಲಿ ಸೆಕ್ರೆಟರಿ ಇದ್ದಾರೆ.
ಹೌದಾ.
ಹ ನೀವು ಯಾವ ಕೋರ್ಸ್ ಓದ್ತಿದ್ದೀರಾ.
ನಮದುು ಜಸ್ಟ್ ಅ ಬಿ ಎ.
ಬಿ ಎ ಓದ್ತಿದ್ರಾ ಎಷ್ಟು ವರ್ಷ ಆಯಿತು ಇವಾಗ.
ಇವಾಗ ಕಂಪ್ಲೀಟ್ಟೆಡ್ ಆಯಿತು.
ಎಷ್ಟು ವರ್ಷ ಆಯ್ತು ಹೌದಾ ಫೈನಲ್ ಇಯರಾ?
ಹಾ ಇವಾಗ ಮುಗೀತ ಜಸ್ಟ್ ಇವತ್ತು ಪೇಪರ್ ಇತ್ತು.
ಹಾಂ ಎಕ್ಸಾಮ್ ಎಲ್ಲ ಚೆನ್ನಾಗ ಆಯತಾ?
ಹಾ ಎಕ್ಸಾಮ್ ಎಲ್ಲಾ ಚೆನ್ನಾಗ ಆಯ್ತು.
ಹಾ ಹಾ ಒಳ್ಳೆಯದು ಆಯ್ತ್ ಬಿಡಿ.
ಎಲ್ಲ ಓದ್ಕೊಂಡು ಹೋಗಿದ್ವಲ್ಲ
ಹಾ
ಬರ್ದ ಬಂದಿ ನಮ್ಗೆ ಹೆಂಗ ಗೊತ್ತಾ
ಹಾ
ಎರಡ್ ತಾಸಲ್ಲಿ ಅರವತ್ತು ಮಾಸ ಬರಬೇಕು ನಾವು
ಹ್ಮದು
ಟೆನ್ ಮರ್ಸಿನ ನಾಲ್ಕು
ಹಾ
ೈ ವರ್ಷ ನಾಚ ನಾ
ಹ್ಮ್ ಹ್ಮ್ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಬಿ ಎ ಮುಗಿತಲ್ಲ ಇವಾಗ ಬಿ ಎಡ್ ಏನಾದ್ೂ ಹತ್ತು ಹಚ್ಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿೀಬೇಕಾ
ಎಲ್ಲ ಕಾಂಪಿಟೇಟಿವ್್ ಬರಿತೀ ನಾವು
ಎಕ್ಸಾಮ್ ಬರೆದಿದ್ದೀರಾಂಿಟೇಟಿವ್ಕ್ಸಾಮು ಹಲೋ
ಹಾ ಕೇೇಳಸ್ತದೆ ಹ್ಮ
ಹಾಂ ಇವಾಗ ಕೇಳಿಸ್ತಾ ಇದೆ ಸ್ವಲ್ಪ ವಾಯ್ಸ್ ಬ್ರೇಕ್ ಬರ್ತಾ ಇದೆ
ಹೌದಾ ಇದು ಜಿಡಿ ಗೊತ್ತಲ್ಲ ಎಸ ಜಿಡಿ
ಹಾ ಹಾ
ಅದು ಬರೆದಿದ್ದೀನಿ ಮತ್ತುೆ ಬಿ ಹಞ ಇಲ್ಲ ಟೆಂತ್ ಮೇಲೆ ಎಲ್ಲ
ಮೇಲೆ ಹ್ಮ್
ಮತ್ತೆ ಫಾರೆಸ್ಟ್ ಆಫೀಸ್ ನೇರ ನೇಮಕ ಆ್ತು ಬಿಟ್ಟಿದಾರಲ್ಲ
ಹಾ ಹಾ ಅದನ್ನು ಬರ್ದಿದ್ದೀರಾ
ಹಾ ಅದ ಹಾಕಿದೀನಿ ಎಲ್ಲಾ ಹಾಕಿದೀನಿ ಬಟ್ ಯಾವ ಆಗಿಲ್ಲ
ಹೌದ ಆಗತ್ತೆ ಆಗತ್ತೆ ಟ್ರೈ ಮಾಡಿ ಅದ ಜಾಸ್ತಿ ಸ್ಟಡಿ ಮಾಡ್ಬೇಕು ಅಂದ್ರೆ ಅಗತ್ತೆ
ಹ್ಮ್ ಮತ್ತೆ ಕೋಚಿಂಗ್ ಹೋಗ್ಬೇಕಲ್ಲ ಎಲ್ಲಾದ್ೂ
ಹೌದೌದು ಅದರಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಓದ್ಬೇಕು
ಹ್ಮ್ ಅದೇ ಪ್ರಾಬ್ಲಮ್
ಹಾ ಅದೇ ಮನೆಗೆ ಹೋಗಿದ್ರಾ ನೀವು ಮನೇಲಿರೋದ ಎಷ್ಟ ಚನ ಯಾರ್ಯಾರಿದ್ದೀರಾ ಅಪ್ಪ ಅಮ್ಮ ಅಜ್ಜಿ ತಾತಾ ಅಕ್ಕ ತಂಗಿ ತಮ್ಮಾಕ
ನಾನು ನಮ ಬ್ರದರ್ ಇಬ್ರು
ಹಾ
ನಮ್ಮ ಅಪ್ಪಾ ಅಮ್ಮ
ಹಾ
ನಮ್ಮ ಅಜ್ಜಿ ಇಷ್ಟೇ ಜನ ಇರೋದು ನಾವು
ಹೌದಾ ನಿಮ ಬ್ರದರ್ಗೆ ಮ್ಯಾರೇಜ್ ಆಗಿದ್ಯಾ
ಇಲ್ಲ ಇನ್ನು ಯಾರಿಗ ಮ್ಯಾರೇಜ್ ಆಗಿಲ್ಲ
ಹೌದಾ
ಹ್ಞೂ ನೀವೆ ಎಷ್ಟು ಜನ ಇರೋದು ಮಕ್ಕಳು
ನಾವು ನಮ್ಮ ಬ್ರದರು ನಾನು ಅಷ್ಟೇ ಇಬರೆ
ಅವರು ಬೆಂಗಳೂರಲ್ಲಿ ಜೈಲರ್ ಪೊಲೀಸ್ ಇದ್ದಾರೆ.
ಹಾ ಜೈಲಲ್ ಪೊಲೀಸಾ?
ಹಾ ಜೈಲಲ್ ಪೋಲೀಸ್ ಇದ್ದಾರೀ ಪರಪ್ಪನ ಅಗ್ರ ಅಗ್ರಹಾರದಲೀ ಹಾ
ಹ್ಮ್ ಹ್ಮ್ ಅವ್ರೇನು ಅಲ್ಲೇ ಅವ್ರಲ್ಲೇ ಅವ್ರ ಡ್ಯೂಟಿನು ಅಲ್ಲೇ ಇರ್ತದೇನು?
ಹಾ ಅವ್ರ ಡ್ಯೂಟಿ ಅಲ್ಲೇ ಇದೆ. ಇವಾಗ ಧಾರವಾಡಗ್ ಟ್ರಾನ್ಸ್ ಫರ್ ಮಾಡ್ಸ್ಕೊಬೇಕು ಅನ್ಕೊಂಡ್ ಇದ್ದಾರೆ ಟ್ರೈ ಮಾಡ್ತಾ ಇದಾರೆ.
ಧಾರವಾಡಲ್ಲಿ ಮೆಂಟಲ್ ಹಾಸ್ಪಿಟಲ್ ಹಿಂದೆ ಇದೆಲ್ಲ ಅಲ್ಲಾ?
ಹಾ.
ಜೈಲ್ ಇದೆ ಅಲ್ವಾ ಅಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿದೆ ಸಿಸ್ಟಮೆಟಿಕ್ ಅದಕ್ಕೆ ಧಾರವಾಡಕ್ಕೆ ಹುಬ್ಳಿನಲ್ಲೂ ಇದೆ ಹುಬ್ಬಳಿನಲ್ಲಿ ಅಷ್ಟು ಚೆನ್ನಾಗಿಲ್ಲ ಸೊ ಅದಕ್ಕೆ ಹಾ
ಬಳ್ಳಾರಿಯಲ್ಲಿ ದೊಡ್ಡ್ ಜೈಲ್ ಇರೋದು.
ಹಾ ಹ ಅದೇ
ಮತ್ತೆ ಏನು ಮಾಡ್ತಾ ಇದರಾ ಪಿಕ್ನಿಕ್ ಹೋಗಿಲ್ವ ಎಲ್ಲಿಗು?
ಎಲ್ಲೂ ಹೋಗಿಲ್ಲ ನೋಡಿ ಇವಾಗ ಸದ್ಯಕ್ಕೆ ಮೂರು ಹನ್ಮಪ್ಪನ್ ನೋಡ್ಬೇಕಂತಿ ತ್ತಲ್ವಾ ಆದಿಕ್ ಮಾಸದಲ್ಲಿ ಅವಾಗ ಕ್ರಾಂತೇಶ, ಭ್ರಾಂತೇಶ, ಶಾಂತೇಶ ನೋಡಕ್ ಹೋಗಿದ್ವಿ.
ಹ
ನೋಡಕ್ ಹೋಗಿದ್ವಿ ಹಾ ಅವಾಗೇನೋ ಮೂರ್ ಹನ್ಮಪ್ಪುನ್ ನೋಡ್ಬೇಕಂ ತಲ್ಲ ನೋಡಿಬಿಟ್ಟು ಬಂದ್ವಿ ಅಷ್ಟೇ.
ಹ ಇದು ಮೋರಂ ಮಾಡಿಲ್ವಾ ನಿಮ್ ಕಡೆ?
ಮೊಹರಂ ಮಾಡಿದ್ವಿ, ನಿನ್ನೆ ಆಯ್ತು ನೋಡಿ ಹೆಜ್ಜೆ ಮಳೆ ಎಲ್ಲ ಹಾಕಿದ್ರು ನಿನ್ನೆ ದೇವ್ರು ಹೊಳೇಗೆ ಹೋಯ್ತು. ಹ್ಮ್ ನಿನ್ನೆ ಹೋಯ್ತು ನಿಮ್ದು ಯಾವಾಗ ಹೋಯ್ತು ಒಳಗೆ ದೇವ್ರು.
ನಮ್ ನಮ್ದ್ ಇವತ್ತು ಸಾಯಂಕಾಲ ಹೋಯ್ತು.
ಇವತ್ತ್ ಸಾಯಂಕಾಲನಾ?
ಹ್ಮ್
ಇವತ್ತು ಸಾಯಂಕಾ ನಮ್ಮದು ನಿನ್ನೆನ ಹೋಯ್ತು ಮೊನ್ನೆ ಕತ್ತಲ ರಾತ್ರಿ ಇತ್ತು ನಿನ್ನೆ ಮೊಹ್ರಂ ಲಾಸ್ಟ್ನೇ ದಿನ ನಿನ್ನೆ ಹೊಳೆಗ್ ಕಳಸಿದ್ರು ಸಾಯಂಕಾಲ.
ಓ ಹೌದಾ?
ಹಾಂ
ನಮ್ಗೆ ಕೆಲವೊಂದ್ ಕಡೆ ಎಲ್ಲ ನಿನ್ನೆ ಹೋಗಿದೆ.
ನಿನ್ನೆ ಹೋಗಿದ್ದೀಯಾ ಹಾ ನಮ್ಮ್ ಕಡೆ ನಿನ್ನೆ ಹೋಗಿದ್ದೆ ಹಾ ಹಲೋ. ನೆಟ್ವರ್ಕು ವಾಯ್ಸ್ ಬ್ರೇಕ್ ಬರ್ತಾ ಇದೆ. ಹೌದಾ?
ಹ್ಮ್
ಹಾ ಹಾ
ಏನ್ ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಇರುತ್ತೆ.
ಹೌದಾ?
ನಿಮ್ ಕಡೆ ಎಲ್ಲ ನೈಟ್ ನೋಡಕ್ ಹೋಗ್ತೀರ ನೀವು?
ಹಾ ಹೋಗ್ತಿನೀ ಇಲ್ಲ ಹೆಜ್ಜೆ ಮಳ ಹಾಕ್ತಾರೆ ಬಟ್ ಅಷ್ಟೊಂದ್ ಏನು ಗ್ರ್ಯಾಂಡ್ ಮಾಡಲ್ಲ ಇಲ್ಲಿ.
ಸಿಂಪಲ್ ಆಗಿ ಮಾಡ್ತಾರೆ ಜಾಸ್ತಿ ಗ್ರ್ಯಾಂಡ್ ಮಾಡಲ್ಲ ಸಿಂ ಬಲ್ಲ ಹಾ ಈ ವರ್ಷ ಪ್ರತಿ ವರ್ಷ ಹೆಜ್ಜೆ ಮಳ ಹಾಕ್ತಿರ್ಲಿಲ್ಲ ಈ ವರ್ಷ ಹಾಕಿದ್ದಾರೆ ಅಷ್ಟೇ
ಆ್ ನಮ್ ಕಡೆ ಈ ಇಲ್ಲ ಪ್ರತಿ ವರ್ಷನೂ ಹಾಗೆ ಮಾಡ್ತಾರೆ ಗ್ರ್ಯಾಂಡ್ ಹಾಗೆ
ಹೌದಾ ಇಲ್ಲಿ ಈ ವರ್ಷ ಮಾತ್ರ ಮಾಡಿದ್ದಾರೆ ಈ ವರ್ಷದಿಂದ ಕರೆಸಿದ್ದಾರೆ ಪ್ರತಿ ವರ್ಷ ಏನ್ ಕರೆಸ್ತಿರ್ಲಿಲ್ಲ
ಅದ್ರೆ ಚೆನ್ನಾಗಯ್ತ್ ಈ ವರ್ಷನ
ಹಾ ಅದೇ ಅದೇ
ಕಾಲ್ ಬರ್ತಾ ಇದೆ ಕಟ್ ಮಾಡ್ತೀನಿ
ಹಾಂ ಓಕೆ ಬಾಯ್